ಕೇಳಿಸ್ತಿದೆ ಹೇಳಿ
ಹ್ಮ್ ಅದೇ ಮೂವಿ ಏನೋ ಹೇಳ್ತಾ ಇದ್ನಲ್ಲ ಚೆನ್ನಾಗಿತ್ತಲ್ವಂದ ಸ್ಟೋರಿ
ಓ ಚೆನ್ನಾಗಿತ್ತು ಮತ್ತೆ ಇನ್ನೇನ್ ಸಮಾಚಾರ ಹಾ ಹಾ ಮತ್ತೆ ಅಡ್ಗೆ ಏನ್ ಮಾಡ್ಕೊಂಡಿದ್ದೀರಾ
ಅಡುಗೆ ಅಡುಗೆ ಮುದ್ದೆ ಅನ್ನ ಸಾಂಬಾರ್ ತರಕಾರಿ ಸಾರು ಹು ನೀವು
ನಂದು ಅನ್ನ ಸಾಂಬಾರ್ ಮತ್ತೆ ಇನ್ನೇನ್ ಸಮಾಚಾರ ಹಾ ನೀವೆಲ್ಲಾ ಚಿಕನ್ ಎಲ್ಲ ಮಾಡ್ತೀರಾ
ಹಾ ಚಿಕನ್ ಎಲ್ಲಾ ಮಾಡ್ತೀವಿ
ಹಾ ಹಾ ಯಾವ್ದಾದ್ರು ಒಂದ್ ರೆಸಿಪಿ ಹೇಳಿ ನಾನು ಮಾಡ್ತೀನಿ ನನ್ ಗೊತ್ತಿಲ್ಲ ಅಸ್ಟು
ಚಿಕನ್ ಮಾಡಕ್ ಬರಲ್ವಾ
ಹ ಹಾ ಚಿಕನ್ ಮಾಡ್ತೀನಿ ಚಿಕನ್ ಗೊಜ್ಜು ಮಾಡ್ದಲ್ಲ ಅದ ಯಾವ್ತರ
ಚಿಕನ್ ಮಾಡ್ತೀರಾ
ಹಾ ಚಿಕನ್ ಮಾಡ್ತೀನಿ ಸಾಂಬಾರ್ ಸಾಂಬಾರ್ ಮಾಡ್ತೀನಿ ಗೊಜ್ಜು ಗೊಜ್ಜು ಮಾಡಕ್ ಬರಲ್ಲ ಗೊಜ್ಜಲಿ ಯಾವತರ ಮಾಡದು
ಅಂದ್ರೆ ನಾನು ಚಿಕನೇ ಮಾಡ್ತೀನ ನ್ಕೋಬಿಟ್
ಆತರ ಅಲ್ಲ ಚಿಕನ್ ಯಾವತರ ಮಾಡೋದು ಗೊಜ್ಜು ಚಿಕನ್ ಗೊಜ್
ಚಿಕನ್ ಗೊಜ್ಜಾ
ಹಾ
ಅದೇ ನೀ ಅದು ಈಸಿನೇ ಇವಾಗ ಮಾಮೂಲಿ ಹೆಂಗೆ ಸಾಂಬಾರಿಗೆಲ್ಲ ಕಾರಾಡ್ಸ್ಕೋತೀರಾ ಅಂದ್ರೆ ಗ್ರೀನ್ ಗ್ರೀನ್ ಅಲ್ಲಿ ಗೊಜ್ಜ್ ಬರುತ್ತೆ ಮತ್ತ ಇಲ್ಲಾಂದ್ರೆ ಮಾಮೂಲಿ ಸಾಂಬಾರ್ ತರಾನೇ ಇವಾಗ ಏನ್ ಸಾಂಬಾರ್ ಅದು ಗಟ್ಟಿ ಮಾಡ್ಕೋತೀರಾ ಆತರ ಮಾಡ್ಕೋಬಹುದು ಅ ಯ ನಾನ್ ಮಾಡ ಹೇಳ್ತಿ ನ ಹೋಟಲ್ ಸ್ಟಲ್ ಎಲ್ಲ ಬರಲ್ಲ ನಾನ್ ಹೆ ಸಿಂಪಲ್ ಮಾಡ್ತ ನಾ ಆ ತರ ಹೇಳ್ತೀನಿ ಆಯ್ತಾ ಇವಾಗ ಮಾಮೂಲಿ ಎ ಚಿ ಚಿಕನ್ ಕಟ್ ಮಾಡಸ್ಕೊಂಡ್ ಬಂದಿರ್ತೀ ಒಂದ್ರ್ಧ ಕ ಕೆ ಜಿರ ಒಂದ ಕೆಜಿನ ಇರುತ್ತೆ ಅನ್ಕೊಳ್ಳಿ ಒಂದ ಎರಡು ಮೀಡಿಯಂ ಸೈಜ್ ಆದ್ರೆ ಒಂದ ಮೂರ್ ತಗೊಳ್ಳಿ ಈ ಈರುಳ್ಳಿ ಒಂದ ಮೂರು ಈರುಳ್ಳಿ ತಗೊಂಡ್ ಕಟ್ ಮಾಡ್ಕೊಳ್ಳಿ ಮಂದ ಗುಪ್ ಉಪ್ಪೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೂರ್ತಿ ಬಿುಡಿಸಬಿಟ್ಟು ದೊಡ್ಡದಾಗಿದ್ರೆ ಒಂದೇ ಸಾಕು ಚಿಕ್ಕವು ಅಂದ್ರೆ ಒಂದ್ ಎರಡು ತಗೊಳ್ಳಿ ಅದಾದ್ಮೇಲೆ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ತಗೊಳ್ಳಿ ಹ್ಮ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೇಳ್ದ ಅಲ್ವಾ ಶುಂಠಿ ಒ ಶುಂಠಿ ಅಂದ್ರೆ ಎಷ್ಟು ಬೇಕಷ್ಟು ನೋಡ್ ಕಿ ಅಂದ್ರೆ ಒಂದ್ ಕೆ ಜಿ ಅಲ್ವಾ ಒಂದ್ ಸ್ವಲ್ಪ ಸಾಕು ಅನ್ಸುತ್ತೆ ನನ್ಗೇನ ಸ್ವಲ್ಪ ತಗೊಂಡು ಫಸ್ಟ್ ಏನ್ ಮಾಡಿ ಈರುಳ್ಳಿ ಆ ಮೆಣ್ಸಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಓಕೆ ನಾಲ್ಕನೂರು ರುಬ್ಕೊಳ್ಳಿ ಆ ಪೂರ್ತಿ ರೂಪ ಬಿಟ್ಟು ಏನ್ ಮಾಡಿ ಅಂತಂದ್ರೆ ಮಾಮೂಲಿ ಚಿಕನ್ಗೆ ಫಸ್ಟ್ ಒಗ್ಗರಣೆಗ್ ಹಾಕೋಬಿಡಿ ಫಸ್ಟ್ ಆಯಿಲ್ ಬಿಟ್ಬಿಟ್ಟು ಚಿಕನ್ ಹಾಕೊಳ್ಳಿ ಚಿಕನ್ ಹಾಕೋಬಿಡಿ ಸಾರಿ ರು ರುಬ್ಬಿರೋದ ಇರುತ್ತಲ್ಲಾ ಇವಾಗ ಹೇಳಿನ ನಾಲ್ಕು ರುಬ್ಬಿರೋದು ಹ ಆ ಖಾರ ಅದನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಅದನ್ನೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡಿ ಮಾಡಿದ್ಮೇಲೆ ಏನ್ ಮಾಡಿ ನೆಕ್ಸ್ಟ್ ಚಿಕನ್ ಹಾಕಿ ಚಿಕನ್ ಹಾಕ್ಬಿಟ್ಟು ಒಂದ ಸ್ವಲ್ಪ ಉ ಬಾಕಿ
ಹ
ಉಪ್ಪ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕಿ ಆ ಹಕ್ಬಿಟ್ಟು ಆ ಅಂದ್ರೆ ಅಷ್ಟೇ ಒಂದ ಸ್ವಲ್ಪ ಹಾಕದಿದ್ರೆ ನೀವು ಖಾರದ ಪುಡಿ ಹಾಕ್ಬೋದು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದ ಎರಡು ವಿಷಯ ನೋಡ್ಸಿದ್ರೆ ಗೊಜ್ಜು ಆಗೋಯ್ತು ಇಷ್ಟೇ ಗೊಜ್ಜು
ಹಾ ಅದ್ರಲ್ಲಿ ಚಪಾತಿ ಎಲ್ಲಾ ಮಾಡ್ಕೊ ತನ್ ಚೆನ್ನಾಗಿರತ್ತಲ್ವಾ
ಹ ಚಪಾತಿಗಿರ್ಬೋದು ದೋಸೆ ರೊಟ್ಟಿ ಮಾಮೂಲಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಹ ಏನ್ ಸಾಂಬಾರ ಬೇಕು ಅಂತನೆಲ್ಲ ಗೊಜ್ಜಿಗೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಆಹ ಆಮೇಲೆ ಇನ್ನು ಆಮೇಲೆ ಮಟನ್ ಸಾಂಬಾರ್ ಎಲ್ಲ ಮಾಡಕ್ ಬರುತ್ತಾ ಮಟನ್ ಸಾರು ಸೇಮು ಇದೇ ಥರನೇ ಇರುತ್ತೆ
ಹ ನಾನು ಆಕ್ಚುಲಿ ನಾಳೆ ದೋಸೆ ಮಾಡದ ಅಂತ ಅನ್ಕೊಂಡಿದ್ದೀನಿ
ಓ ದೋಸೆಗಂಗಾದ್ರೆ ಚಿಕನ್ ಫ್ರೈ ಮಾಡ್ತೀರಾ
ಹಾ ಆಲೂಗಡ್ಡೆ ಪಲ್ಯ ಇಲ್ಲ ಅಂದ್ರೆ ಚಿಕನ್ ತಗೊಬಂದ್ ಚಿಕನ್ ಮಾಡ್ದ ಅಂತ ಅನ್ಕೊಂಡಿದೀನಿ
ಹ
ಮದಕ್ಕೆ ಕೇಳಿ ಯಾವ್ತರ ಅಂತ
ಅದೇ ಸಿಂಪಲ್ ಸೇಮ್ ಇವಾಗ ಅದೇ ಸಾಂಬಾರ್ಗಾಗಿದ್ರೆನ್ನೇನು ಆ ಕಾಯಿ ಮತ್ತೆ ಖಾರದ ಪುಡಿ ರುಬ್ಕೋತಿದ್ರಿ
ಮಲ್ ಗೊತ್ತಾಯ್ತು
ಹ್ಮ್ ಅದು ಗೊಜ್ಜ ಅಲ್ವಾ ಅದಕ್ಕೇನು ಕಾಯಿ ಮತ್ತೆ ಅವಶ್ಯಕತೆ ಇರಲ್ಲ
ಚರಣಂಡ್ಕಲ್ಲ ಹೋಗ್ತಾ ಇರ್ತೀರಾ ಊಟಕ್ಕೆಲ್ಲ
ಅಂದ್ರೆ ಎಲ್ಲಾ ಟೈಮಲ್ಲಿ ಹೋಗಲ್ಲ ಒಂದನ್ ಟೈಮು ಅ ಏನಾದ್ರು ಬರ್ಡ್ ಇಲ್ಲಾಂದ್ರೆ ಏ ಸ್ಪೆಷಲ್ ಅನ್ಸಿದ್ರೆ ಆತರ ಹೋಗ್ತಾ ಇ ನಮ್ಮ ಆಫೀಸ್ ಅಲ್ಲಿ ಒಂದೊಂದ್ಸತಿ ಕರ್ಕೊಂಡ ಹೋಗ್ತಾ ಇರ್ತಾರೆ. ಒನ್ ಒನ್ ಟೈಮು ಅಷ್ಟೆ. ನೀವ ಹೋಗಿದ್ದೀರಾ.
ನಾನು ಒಂದೊಂದ್ಸಲ ಆಫೀಸಲ್ಲಿನ್ ಲಂಚ್ ಕರ್ಕೊಂಡೋದಾಗ ಹೋಗ್ತೀನಿ ಅಷ್ಟೇ.
ಹಾಂ ಏನ ಇಷ್ಟ ನಿಮಗೆ ಜಾಸ್ತಿ.
ನನ್ಗೆ ಜಾಸ್ತಿ ಚಿಕನ್ ಇಷ್ಟ ಆಗಲ್ಲ ನನಗೆ ಜಾಸ್ತಿ. ವೆಜಿಟೇರಿಯನ್ ಇಷ್ಟ ನಂಗೆ ಜಾಸ್ತಿ.
ಚಿಕನ್ ಇಷ್ಟ ಆಗಲ್ವಾ ನಿಮ್ಗೆ.
ಚಕ್ಕನ್ ಅಂದ್ರೆ ಜಾಸ್ತಿ ಇಷ್ಟ ಆಗಲ್ಲ ಒನ್ ಟೈಮ್ ಲೈಕ್ ಮಾಡ್ತೀನಿ ಅಷ್ಟೇ. ನನ್ಗೆ ಜಾಸ್ತಿ. ವೆಜ್ ಅಲ್ಲಿ ವೆರೈಟೀಸ್ ಇಷ್ಟ ಈ ಉತ್ತರ ಕರ್ನಾಟಕದಲ್ಲೆಲ್ಲಾ ಮಾಡ್ತಾರಲ್ಲ ಜೋಳದ ರೊಟ್ಟಿ. ಈ ತರದೆಲ್ಲಾ ಇಷ್ಟ ಪಡ್ತಾರೆ. ಮೀನ್ಸ್ ಮೀನ್ ಆಮೇಲೆ ಇದು ಹ ಮೀನ್ ರೇಂಜ್ ಜಾಸ್ತಿ ಇಷ್ಟ.
ಹ್ಮ್.
ಮೀನೆಲ್ಲಾ ಜಾಸ್ತಿ ಇಷ್ಟ ಪಡ್ತೀನಿ. ತಿನ್ನಕ್ಕೆ ಸಾಂಬಾರು ಮತ್ತೆ ಫ್ರೈ ಎಲ್ಲ ಆತರ.
ನಂಗಂತೂ ಚಿಕನ್ ಅಂದ್ರೆ ತುಂಬಾ ಇಷ್ಟ ಚಿಕನ್ ಅಲ್ಲಿ ಎಲ್ಲಾ. ಐಟಮ್ಸ್ ಇಷ್ಟ ಆಯ್ತು ನನಗೆ ಇದೇ ಬೇಕು ಅದೇ ಬೇಕು ಏನಿಲ್ಲ ಬಿರಿಯಿ ಮಾಡಿದರು ಓಕೆ ಅಂತಿನಿ ಗೊಜ ಮಾಡಿದ್ರು. ಸಾಂಬಾರ್ ಮಾಡಿದ್ರು ಓಕೆ ನಂ ಚಿಕನ್ಗಿಂತ ಜಾಸ್ತಿ ಮಟನ್ ಇಷ್ಟ ಮಟನ್ ಅಲ್ಲಂತ. ತಲ್ಕಾಲು ಅಂತ ತುಂಬಾ ಇಷ್ಟ.
ಹಾ ಊರಲ್ಲೆಲ್ಲಾ ಏನ್ ಗೊತ್ತಾ ಇವಾಗ ಹಬ್ಬಗಳೆಲ್ಲಾ ದೇವ್ರ. ಹಬ್ಬಗಳೆಲ್ಲ ಮಾಡ್ತಾರಲ್ಲ ಅವಾಗೆಲ್ಲ. ಮಾಡ್ತಾರೆ ಅಲ್ವಾ ಮರಿಯೆಲ್ಲ ಕಡ್ದು ಮಾಡ್ತಾರೆ.
ಹ್ಮ್ ನಮ್ಮೂರ್ ಕಡೆನೂ ಅದೇ ತರಾನೇ ಮಾಡ್ತಾರೆ. ಫುಲ್ ಗ್ರ್ಯಾಂಡ್ ಆಗಿ ಮರಿಯ ಎಲ್ಲ ಒಸಿ ಕಡಲ್ಲ ಅವಾಗಂತೂ ತಿಂತರದ ಮಟನ್ ಚ.
ಹಾ ನೆಂಟ್ರನೆೆಲ್ಲಾ ಕರ್ದು ಒಂದೊಂದ್ ಮರಿನಾರ ಹೊಡಿತಾರೆ ಊರ್ ಕಡೆ ಎಲ್ಲಾರವಾ.
ಹ್ಮ್ ಹೌದು ಎಲ್ಲ ಅಂತಾನೆ ಆವಾಗ್ಲಂತೂ ಫುಲ್ ತಿನ್ಬಿಡ್ಬೋದು. ನಮ್ಗೆ ಎಷ್ಟು ಬೇಕಷ್ಟು ಮಟನ್ ಚಿಕನ್ನು ಏನ್ ಬೇಕ ಒಂ ಟೈಮ್ ಅನಸ್ತಾ ಇರುತ್ತೆ ಅಂದ್ರೆ ಇವಾಗ ಇಲ್ಲಿ ಬೆಂಗ್ಗಳೂರು ಸೈಡ್ ಅಲ್ಲಿ ಇರ್ತೀವಲ್ಲ ಅವಾಗ. ಇಲ್ಲಾಂದ್ರೆ ಇದ್ದಾಗ್ಲಾರು ತಿನ್ಬೇಕಿತ್ತು ನಾವು ತಿನ್ನದೆ ಎಲ್ಲ ಈಗ ಇಲ್ದ ಹೋದಾಗ ತಿನ್ಬೇಕು. ತಿನ್ಬೇಕು ಅನ್ಸುತ್ತೆ.
ಹಳ್ಳಿ ಕಡೆ ಎಲ್ಲಾ ಹಬ್ಬ ಎಲ್ಲಾ ಮಾತಾರ ದೇವ್ರರಿಗೆಲ್ಲಾ. ಅದು ನೈವೇದ್ಯ ಎಲ್ಲ ಕೊಡ್ತಾರಲ್ವಾ.
ಹ್ಮ್ ನೈವೇದ್ಯ ಎಲ್ಲ ಕೊಡ್ತಾರೆ ನಮ್ ಸೈಡ್ ನಾವ್ ಕೊಡ್ತೀವಿ. ನೈವೇದ್ಯ ಎಲ್ಲ ಕೊಟ್ಟು ಆಮೇಲೆ ನೆ.
ಫಸ್ಟ್ ನಮ್ ಕಡೆ ಫಸ್ಟ್ ಮರಿ. ಕಡಿತವಿ ಮರಿ ಕಡ್ದಾದ್ಮೇಲೆ ಅದನ್ನ ಫಸ್ಟ್ ಒಂದ್ ಕೆ ಜಿ ಅಷ್ಟು ಚಿಕನ್ ಮಟನ್ ಎತ್ಕೊಂಡು. ಅದ್ರ ಸಪರೇಟ್ ಮಾಡ್ಬಿಟ್ಟು ಆಮೇಲೆ ದೇವ್ರಿಗೆ ನೈವೇದ್ಯ ಕೊಟ್ಟಿ ಆಮೇಲೆ ಮಿಕ್ಕಿರನ್ನೆಲ್ಲ ನಂತ್ರಗಳಿಗೆ ಬಂದಿರೋರು. ಮಾಡ್ತವಿ ನಿಮ್ ಕಡೆ ಯಾವರ ನಿಮ್ ಸ. ನಾ ಹ. ಆಮೇಲೆ ಅದು ಹಬ್ಬಗಳು ಬಂದ್ರೆ ಊರ್ ಹೋಗೋದೆೇ ಒಂಥರ ಎಷ್ಟನಾಗಿರುತ್ತಲ್ವ ಊರ್ಗಳಲ್ಲಿ ಹಬ್ಬ. ಹಬ್ಬಗಳು ಮಾಡಿದ್ರೆ.
ಅಯ್ಯೋ ನಮ್ಮೂರಲ್ಲ ಅಂತೂ ಹುಸಿ ಎಲ್ಲಾ ಇವಾಗಲ್ಲಾ ಏನ್ ಗೊತ್ತ ನಮ್ಮ್ೂಊರಲ್ಲಿ ಜಾಸ್ತಿ ಆಟೋ ಉಡು. ಅಂದ್ರೆ ಹುಡುಗರೆಲ್ಲ ಆಟ ಜಾಸ್ತಿ. ಫುಲ್ ಬೆಂಗ್ಳೂರ್ಗ್ ಹೋಗಿರ್ತಾರೆ ಏನಾದ್ರು ಹಬ್ಬಗ ಇಬ್ಬಾ ಅಂತ ಅಂದ್ರೆ ಫುಲ್ಲು. ಬ ನಾಳೆ ಹಬ್ಬ ಅಂದ್ರೆ ಇವತ್ ನೈಟ್ ಎಲ್ಲ ಇಳ್ಕೊಂಡ್ಬ ಬಿಟ್ಟಿರ್ತಾರೆ ಗೊತ್ತೇ ಆಗಿರಲ್ಲ ಯಾವಾಗ ಬಂದಿರ. ಅಂತ ಎಲ್ಲ ಆಲ್ಮೋಸ್ಟ್. ಇವಾಗ ಎಲ್ರೂ ಏನ್ ಗೊತ್ತೆ ನಮ್ಮ್ಊರ ಜಾಸ್ತಿ ಹುಡುಗರುಗಳೇ ಇಲ್ಲ. ಎಲ್ರುೂ ಬೆಂಗ್ಳೂರ್ ಸೆಡ್ ಹೋಗ್ಬಿಟ್ಟಿದಾರಲ್ಲಾ ಕಾಲಿ ಕಾಲಿ ಊರಿಗೆ ಹೋದ್ರೆ ಬೋರ್ ಹೊಡಿಯುತ್ತೆ.
ಅದ ಏನಾದಾರ ಫಂಕ್ಷನ್ ಈ ಯುಗಾದಿ ಹಬ್ಬ ಗೌರಿ ಹಬ್ಬಾ. ಈತರ ಹಬ್ಬಗಳು ದೇವ್ರ ಹಬ್ಬಗಳು ಬಂದಾಗ ಎಲ್ಲ ಬಂದ್ಬಿಡ್ತಾ ಹೌದು ಬಂತರ ಬರಕಿ ಒಂತರ ಬೇಸು ಬಿಡಿ ಈ ಊರಲ್ಲೆಲ್ಲ ಎಲ್ಲಿ ಎ ಇವಾಗ ಬಂದ ಇವಾಗ ಬಂದ ಅಂತ ಎಲ್ಲ ಚೆನ್ನಾಗ್ ಮಾತಾಡಸ್ತಾ ಇರ್ತಾರೆ
ಹೌದು ಎಲ್ರು ಕೇಳ್ತಾ ಇರ್ತಾರೆ ಇವಾಗ ಬಂದ ಚೆನ್ನಾಗಿದ್ಯಾಾ ಹಂಗ ಹಿಂಗೆ ಅಂತ ಎಲ್ಲಾ ಕೇಳ್ತಾ ಇರ್ತಾರೆ ನಮ್ಗೊಂತವಾಗ ಫುಲ್ ಖುಷಿ ನಾವನ ಸಾಧ್ನೆ ಮಾಡ್ ಬಂದಿದೀ ವೆನಂಗೆ ಗ್ ಪಿಂಗ್ನಲ್ಲಿ ಕೆಲ್ಸ ಮಾಡ್ತಾರ್ತ ಅದ ಇನ್ ಏನಿರಲ್ಲ ಆದ್ರೆ ಒಂದ್ ಸ್ವಲ್ಪ ದೂರ ಹೋಗಿರ್ತಿೀವಿ ಅನ್ನೋ ಫೀಲ್ ಅಷ್ಟೇ ಹ್ಮ್ ಬಟ್ ಅವ್ರು ಕೇಳೋ ರೀತಿ ನಾವ್ ಏನೋ ಮಾಡ್ ಬಂದಿದೀವಿ ನ
ಹಾ ಹೌದು ಮತ್ತೆ ಇನ್ನೇನ್ ಸಮಚಾರ
ಹೇಳ್ಬೇಕು ನೀವು ಮಳೆ ಏನಾದ್ರು ಬಂತಾ ಎಲ್ಲಿದಿರ ನೀವ್ ಈವಾಗ ಎಲ್ಲಿ ಬೆಂಗ್ ಬೆಂಗಳೂರಲ್ಲೆ ಇದ್ದೀರಾ ಇಲ್ಲ ಊರಲ್ಲಿ ಇದ್ದೀರಾ ಹೌದಾ
ಹ್ಮ
ನಿಮ್ಮ ಅಮ್ಮ ಮಾಡೋದ್ರಲ್ಲಿ ಏನ್ ಅಡ್ಗೆ ಇಷ್ಟ
ನಾವ್ ಅಮ್ಮ ಮಾಡೋದ್ರಲ್ಲಿ ನನಗೆ ಆಕ್ಚುಲಿ ಏನ್ ಇಷ್ಟ ಅಂದ್ರೆ ನಮ್ಮ ಅಮ್ಮ ಜಾಸ್ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡೋದ ಇಷ್ಟ ಅನ ಸಾಂಬಾರ ಉಪ್ಪ ಸಾಂಬಾರು ಈತರ ಹ ಈ ತರ ದಿಸ್ಟ
ನನ್ಗೂ ರೊಟ್ಟಿ ಇಷ್ಟ ಆಗುತ್ತೆ. ಎಷ್ಟ್ ಟೈಮ್ ತಿಂದ್ರೂ ಬೇಜಾರಾಗಲ್ಲ ಹ್ಮ್
ಹ
ನಮ್ ದೊಡ್ಡಮ್ಮ ಒಬ್ರು ಇದ್ದಾರೆ ಯಾವಾಗ ಇಲ್ಲಿ ವೀಕೆಂಡ್ ಅಲ್ಲ
ಹಾ ಎಲ್ಲಾರೂ ಹೊರಗಡೆ ಹೋಗೊ ಪ್ಲಾನ್
ಹ ಇದೆ ಇದೆ ಈಗ ಡಿಮಾರ್ಟ್ಗೆ ಹೋಗ್ಬೇಕು ಈ ಭಾನುವಾರ ಫುಲ್ಲು ಮನೇಲೆ ಎಲ್ಲಾ ಸಾಮಾನ ಖಾಲಿ ಆಗಿದೆ ಹಂಗಾಗಿ ಫುಲ್ ಸಾಮಾನ ತರಬೇಕು ಹಂಗಿಗ ಹೋಗೋಣ ಅನ್ಕೊಂಡಿದಿವಿ ನನ್ ಫ್ರೆಂಡ್ಸ ಮತ್ತೆ ನನ್ ಸಿಸ್ ರು ಎಲ್ಲ ಹ ನೋಡ್ಬೇಕು ಹ ಹೋಗ ಅದೇ ಹೋಗ್ಬೋದು ಔಟ್ಸೈಡ್ ಏನ್ ಹೋಗಕ ಏನ್ ಪ್ರಾಬ್ಲಮ್ ಇಲ್ಲ ನೋಡ್ಬೇಕು ಹೆಂಗಂಗ ಆಗುತ್ತೆ ಏನ ಅಂತ ಇನ್ನೊ ಎಲ್ಲಾ ಕೇಳ್ಬೇಕು ನೋಡೋಣ
ಹಾ
ನೀವು ವೀಕೆಂಡ್ಸ್ ಎಲ್ಲ ಎಲ್ಲಾದ್ರು ಪ್ಲಾನ್ ಮಾಡಿದೀರಾ
ನಾ ಏನಿಲ್ಲ ನೋಡೋಣ ಆಫೀಸ್ಗೆ ಹೋದ್ರೆ ಹೋಗ್ತೀನಿ ಇ ಅಂದ್ರೆ ಟೆಂಪಲ್ಗ ಹೋಗಣ ಅಂದಕೊಂಡಿದವಿ ಈ ಇಲ್ಲ ಆತರ ಏನ ಇರಲ್ಲ ನಾವ್ ಮಾಡ್ತೀವಷ್ಟೇನೆ ಓ ನಮ್ಮ ಫ್ರೆಂಡ್ಸ ನಾವು ಔಟ್ಸೈಡ್ ಹೋಗೋಣ ಅಂದಕೊಂಡಿದೀವಿ ಮಲೇಶ್ವರ ಅಲ್ಲಿ ಒಂದು ಕಾಡು ಮಲೇಶ್ವರ ಅಂತ ದೇವಸ್ಥಾನ ಇದೆ ಹಳೆ ಕಾಲದು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನೋಡ್ಬೇಕು
ಈ ನಾನ್ ನಾನು ಒಂದ್ಸತಿ ಹೋಗಿದ್ದೆ ರೀ ಅದೇ ಕಡಲೆ ಇ ಕಡ್ಲೆಕ್ಕ ಅಳಪ ಏನೋ ಮಾಡ್ತ
ಹ ಹ ಚೆನ್ನಾಗಿದೆ ಅದ ಒಳ್ಳೆ ಕಾಲದ ದೇವಸ್ಥಾ ಎಷನಾಗಯ್ತೆ ಗೊತ್ತಾ
ವಳಿಕ್ ಹೋಗಿರ್ಲಿಲ್ಲ ಫುಲ್ ರೆಶ್ ಇತ್ತಲ್ಲಾ
ಹ ಹಾ ನಾನು ನನ್ ಫ್ರೆಂಡು ಲಾಸ್ಟ್ ಟೈಮ್ ಕರ್ಕೊಂಡ್ ಹೋಗಿದ್ಲು ಮತ್ತೆ ಹೋಗಣ ಅಂತ ಅನ್ಕೊಂಡಿದಿವಿ. ಮಲ್ಲೇಶ್ವರಂ ಅಲ್ಲಿ ಕಾಡುಮಲ್ಲೇಶ್ವರ ಅಂತ ಚೆನ್ನಾಗೈತೆ ದೇವಸ್ಥಾನ
ಅದೇ ಹೋಗ್ಬೋದು ಏನಗಲ್ಲ ಅದೇ ನಾವು ಒಳಗ ಆಗೋಗ್ ನೋಡಿದ್ರಲಲ್ಲ ಹೊರಗಡೆ ಸುಮ್ನೆ ನೋಡ್ಕೊ್ ಬಂದಿದ್ದ ಫುಲ್ ರೆಶ ಇಲ್ಲ ಅವಾಗಂತೂ ಎಲ್ರೂ ವಿಸಿಟ್ ಮಾಡಿರ್ತಾರೆ ಹಂಗಾಗಿ ಹೊಳಿಕಲ್ಲ ಹೋಗಿಲ್ಲ ಹೋಗ್ಬೇಕಕ್ ಇನ್ನೊ್ಸತಿ ಯಾವಾಗ್ಲಾದ್ರು
ನೋಡಿ ಯಾವಾಗ್ಲಾರು ಹೋಗೋದ್ ಪ್ಲಾನ್ ಇದ್ರೆ ಹೇಳಿ ನಾವವು ಬರ್ತೀವಿ ಹಾ
ಹಾ ಸರಿ ಹೇಳ್ತೀನಿ ಬಿಡಿ
ಹಾ ಸರಿ ಬಾಯ್
ಹಾ ಸರಿ